ಹ ಹ್ಮ ಆರಾಮ. ನೋಡ್ರಿ ನೀವ್ ಆರಾಮ್ ಅರಿ.
ಅಡಿಗೆದರಿ.
ಅಡ್ಗಿ ಮಾಡದಿ ನೋಡ್ರಿ ಇಗ ಆತ ಅಡ್ಗಿ ನಿಮದ್ರಿ.
ನಾವು ಅಡುಗೆ ಮಾಡಿದೀರಿ. ಏನ್ ಸ್ಪೆಷಲ್ ಮಾಡಿದ್ರಿ.
ನಾವು ಏನ್ ಪೆಷಲ್ ಅನ್ನೋದ್ರಿ ಬರೀ ಚಪಾತಿ ಮಾಡಿದೀರ ಈಗ. ಆ ಮೇಲ ಅಲಗಡ್ಡಿ. ಪಲ್ಲೆ ಮಾಡಿದೇವ್ರೀ.
ಹ್ಮ್
ಹ ಚ ಸಾಂಬಾರು ರೈಸ್ ಮಾಡಿದ್ದೇವ್ರೀ.
ಹುಡುಗ್ರು ಶಾಲೆಗರಿ.
ಹುಡ್ಗರು ಮದ್ವಿ ಮಾಡ್ಕೊಟ್ಟೇವ್ರೀ ಹುಡ್ಗನ್ ಒಂದ ಕಾಲೇಜ್ ಹೋಗ್ತನ್ರೀ.
ಹಾನ್ ರಿ.
ಇದ್ರ ಹೆಣ್ಮಕ್ಕಳು. ಇಬ್ರದು ಮದ್ವಿ ಆಗೇತ್ರಿ. ದೊಡ್ಡ ಮಗಳು ಎರಡು ಮಕ್. ಒ ರಿ.
ಹುನ್ ರಿ ಮಕ್ಳ್ ಆಗ್ಯಾವೇನ್ರಿ. ನಿಮ್ ಮಗಳ ಮಗಳಿಗೆ ಮಕ್ಕಳರೀ
ಒಬ್ಳು ಮಗಳಿಗೆ.
ಹ್ಮ
ಹ್ಞನ್ರಿ ಆಗ್ಯವ್ರಿ ದೊಡ್ಡ ಮಗಳಿಗೆ ಎರಡಗ್ಯಾವ್ರಿ. ಣ್ಮಗಳಿಗೆ ಒಂದ ಒಂದ ಅದು ಹುಡಗಿರಿ. ತರ ಸಣಮಗಳ್ದು. ದೋಡ್ ಮಗಳ್ದು ಒಂದ್ ಹುಡುಗಿ ಒಂದು ಹುಡುಗ. ಮತ್ರಿ ಹಾ ರಿ. ಹ್ಮ ಆರು ವರ್ಷ ದವನ ಅನ್ ನೋಡ್ರಿ ಮೊಮ್ಮಗೀಗ.
ಹ್ಮ ಮಗ ಏನ್ ಕಲಿತನ್ರಿ.
ಮಗ ಅಂದು ಫಸ್ಟ್ ಇಯರ್ ಈಗ ಕಂಪ್ಯೂಟರ್ ಇಂಜಿನಿಯರ್ ಮಾಡತ್ತನ್ರಿ.
ಹ್ಮ್ ಹ್ಮ
ಕಂಪ್ಯೂಟರ್ ಇಂಜ ಇಂಜಿನಿಯರ್ ಅಲ್ರಿ ಇದು ಏನ್ರೀಪ್ಪಾ ಸೈನ್ಸ್ ರಿ.
ಹಾ ಹಾ ಸೈನ್ಸ್ ಹಚ್ಚನೇನ್ರಿ?
ಸೈನ್ಸ್ ಅಚ್ಚಾನ್ರೀ ರೀ? ನಮೂ ಕಲ್ತಿಲ್ಲ ಬಿಟ್ಟ ಇಲ್ರಿ.
ಅದ ರೀ ಹೇಳಕ್ ಬಾರದಲ್ರರಿ, ಅವ್ರ ಕಲೀದು ನಾವ್ ಇದನ್ ನೋಡದು ನಾವ್ ಖಲಿಯಾಗಿ ಇಷ್ಟೆಲ್ಲಾ ಇದೀವಿ
ಅವಾಗ ಏನ್ ಇದಿದೆ ಇಲ್ರಿ. ಬರೇ ಹೊಲ ತೊಂದ ಬಾಳ. ಅತ್ರವಾಗ
ದುಡಿದು
ಬರೇ ಮಾಮ್ಮ ಮಕ್ಕಳ ಕರ್ಕೊಂಡ್ ಕುಂದರೋದ್ರಿ. ಹೋಗುದು.
ಬಾ ಹತ್ತನೇ ತಕಲ್ಲತ್ರ ದೊಡ್ಡದೊಂದ ಡಿಗ್ರಿ ಅವಾಗ ಹತ್ತನೇ ತ ಕಲತ್ರ ಒಂದ್ ದೊಡ್ ಡಿಗ್ರಿ ಕಲ್ತಂಗ ಅದೇ ನೆಟ್ವರ್ಕ್ ಬರವಲ್ ಕಾಂತತಿ ಅಂತ. ಹೊರಗ್ ಬರ್ತೀರನ್ ನೋಡ್ರ ನಾ ಹೊರಗ ಬಂದೇನ್ರಿ.
ಹೊರಗದ ರೀ ಅರ ಇಲ್ಲೇ ಮನೆ ಕೊಡ ಹುಡುಗರು ಅನ್ನದಾವ್ರಿ.
ಹ್ಮ
ಮ ಹಲೋ ರೀ ಕೇಳ್. ತತ್ರ
ಹ್ಮ್ ಅವಾಗ ಟೆಂತ್ ಕಲತ್ರ ಒಂದ್ ದೊಡ್ ಡಿಗ್ರಿ ಕಂತ ಅವನುಂಗ ಇದತ್ ರೀ.
ಹೂನ್ ರೀ ನೌಕ್ರಿ ಆತ್ತಿದವ್ರ ಇವಾಗ ಬ್ರೀ ಹತ್ನೇರ್ ತಾಕಲ್ಲತ್ರ ನೌಕ್ರಿರವಾಗ
ಹ್ಮ್ ನ್ರಿ ಈಗೆಲ್ಲಾ ಇಂಜಿನಿಯರ್ ಬಿ ಎಸ್ ಸಿ ಆ ವಹಿವ. ಜಗ್ ಕಲ್ತಾರ ಎಲ್ಲ ಹುಡುಗರು. ಅದ್ ನಾವ್ ಅರ ಕಲ್ತಿಲ್ಲ ಇನ್ನು ಮಕ್ಕಳಿಗೆರ ಕಲಸ
ಹನ್ ರೀ ಇವು ನಮ್ಮ ಮಕ್ಳ ನಮ್ಮ ಮಕ್ಳು ಕಲಿೀಲಿಲ್ರರಿ ಸಣ್ಣ್ಮದು ಹೆಣ್ಮಕ್ಳಂತೂ. ಹ್ಮ ಹಾಗಾಗಿ ಅಕ್ಕಿ ಪಷ್ಟಟ್ ಇರಷ್ಟ ಮುಂಗಿತ್ರಿ ದೊಡ್ಡ ಮ ಸಣ್ಣ ಮಗಳದು.
ಹನ್ ರೀ
ಕೆಣ್ಣರು ಹಚ್ಬೇಕಂದ್ರೆ ಮತ್ತಾಕಿದು ಪಫಿಕ್ಸ್ ಮಾಡ್ಬೇಕು. ಹತವಿ
ಹ್ಮ್
ಹಂಗ ಅವವ್ರ ಇಬ್ರನು ಕೊಟ್ಟ ಬಿಟ್ಟೇವ್ರಿ ನೀವ್ ದೊಡ್ ಮ ನಿವ್ ಮಗ ಮಾತ್ರ ಕಲಿತೇನನ್ನ ಆತನ್ರಿ. ಹ ಹ್ಮನ್ ರೀ ಅದ್ರ ಸಂಮ್ಮನ್ಂಗ ನಾವು ಕ ನಮ್ಮಂಗ ಆಬಾರ್ದಲ್ರಿ ನಿಮ್ಮ್ ಮಕ್ಳು.
ಹೌದೌದ್ರಿ
ಅದ ಒಂದ್ ಆಸೆರ ನಮಗ್ ಚಂದಗ ಕಲತ್ರ ನಮ ಅಂತು ತನ್ನ ಉಂತೇವಿ ನಮ್ ಅಂತ ನಮ್ದಿರ್ತಲ್ಯಗ.
ಹ್ಮ ರಾಮ್ ಎಲ್ಲಿ ಮಠ ಕಲಿತೇನ ಅಂತಾನ ಅಲ್ಲಿ ಮಠ ಕಲಸ್ರಿ ನೀವು ಈಗ ಮೇನ್ ಸಾಲಿ ಕಲೆದು ನೌಕರಿ ಎಲ್ಲ ಮಾತ್ರಿ
ಈ ಈಗ ನಮ್ ಮಂದಿಗ, ನೌಕ್ರಿನ ಕಾಮ್ಡ್ರಿ ನಮ್ ಮಂದಿಗ್ ನೌಕ್ರಿ ಇಲ್ಲೇ ಇಲ್ರೀ ಈಗ. ಎಷ್ಟು ಕಾಲದರುೂನು ಮ ಅಷ್ಟು ಇನ್ನೊಬರು ಕೈಯಗ ಹೋಗೋದಾರ ಅದು
ಹ್ಮ
ಹಂಗಾಯ್ತು
ಈ ಎಲ್ಲಾ ಕಲ್ತವ್ರಗೆ ನೌಕ್ರರಿ ಇದನ್ನ ತಗೋಲ್ರಿ ಇರು ಅಪ್ಲಿಕೇಶನ್ ತಗೋಲ್ರ ನೌಕರಿ ಏನ ಕೊಡವಲ್ರಿ ಇವ್ರ ಪಾಪ ಎಲ್ಲಾ ಮಕ್ಳ ಕಲತ್ ಕಲತ್. ಮನೆ ಹಾಕ ಕುಂತಾವ್ರೀ ಮಕ್ಳ.
ಹ್ಮ ಹೌದ್ರಿ ಬಹಳ ಮಕ್ಕಳು ಮನೆಯಾಗ ಅದ ಅರಿಲ್ಲ ಆದ ಇದು.
ನಾಳೆ ಅವರ ಮಕ್ಕಳು ಮಕ್ಕಳರಿಗೆರ ಅವ್ರಿಗೆ ಕಲ್ಸು ಅಷ್ಟರಿ ಇರ್ಲಿನ್ನು ಹಂಗ ನಾವ್ ಕಲ್ಸದ್ ನೋಡ್ರಿ
ಅದ ಒಂದ ಆಸೆ ನೋಡ್ರಿ.
ಹ್ಮ
ಈಗ ನೌಕರಿ ಹತ್ತತಿ ಅನ್ನೋದು ಕನಸ ಕಾಣೋದು ನೋಡದ ಹ ಹೀ ತಮಕಾಲ್ ಮ್ಯಾಗ ತಾವು. ನ್ಂತ ಅಂದ್ರ. ನಮಗೂ ಒಂದ ಧೈರ್ಯ ಇರ್ ಮಕ್ಕಳು ತಮ್ಮ ಕಾಲ್ ಮೇಲೆ ನಿಂತಾರ ಅಂತಂದು
ಹೌದ ಮತ್ತೇನಾರ ವಿಶೇಷ ರೀ
ಏನಿಲ್ರಿ ನಿಮ್ದ್ರಿ ನಿಮ್ ಮಗಳದು ಮದವೆ ಮಾಡಿದ್ರ ಏನ್ ರೀ.
ಹಾ ನಮ್ ಮಗಳದು ಮದುವೆ ಮಾಡಿದ್ರ ಇಬ್ಬ್ರ ಹೆಣ ಮಕ್ಕಳ್ರ ನಮಗೂ. ದೊಡ್ಡಾಕಿದ ಮದ್ವಿ ಮಾಡಿದ್ರಿ ಮುನ್ವಳ್ಳಿ. ಕೊಟ್ಟವಿ. ಆಕಿದು ವರ್ಷ್ ತುಂಬಡ್ದ ಅಂದ್ರ ಮತ್ ಪ್ರೆಗ್ನೆಂಟ್ ಆದಲು. ಡೆಲಿವರಿ ಮಾಡ್ಕೊಂಡು ಐತ. ತಿಂಗಳಾತ್ರಿ ಈ ಮನೆ ಕಳಿಸಿವಿ ರಿ ಒಂದು ಹದ್ನೈದು ದಿನ ಆಯಿತು ಕರೆ
ಹ್ಮ್ ರೀ ಚಲೋ ಅಯ್ತ್ಯ್
ಹ್ಮ ಆರಾಮದ್ರಿ ಮತ್ ಐದ್ರಾಗ ಜವಳ ಒಂದ ಬಾಳದಾರಿ ಅವನು ಮತ್ ಜವಳಾನ ತಗಸ ಬಿಡ್ರಿ ಅನ್ ಹಾಕತ್ತಾರಿ ಅವ್ರ ಅದ ಮನಿ ಬುಧವಾರ ನ ಹೋಗಿ ಅದ್ರ ಜವಳದ್ದು ಒಂದ್ ಮಾಡಿ ಬಂದಿರ್ ನಾವು
ಚಲೋ ಆತಡ್ರಿ ಈಗ ಜವಳ ಬಾಳ ದಿನ ಬಿಡ ಹಂಗಿಲ್ರರಿ.
ಹೂ ನ್ ರೀ ಹೊರಗದು ಕರ್ಕೊಂಡ್ ಅಡ್ಡಾಡ್ತಾರ್ರೀ ಮದುವೆ ಗೇ ಅಲ್ಲಿ.
ಹ್ಮನ್ ರೀ ಅವ ಮುಟ್ಟು ಚಟ್ಟ ಹೌದ್ರಿ. ದೌಡ ಆಕ್ತಾವ್ರಿವು. ಲಗುನ ಮಾಡಸರ್ಲ್ಲ ಅವ್ ಜೋಳ
ಅದಕ್ಕ ಇದ್ರಾಗೆ ತಗುಸ್ಬುಟ್ಟಿವ್ರಿ ನಾವು ರೀ ಜೋಳರಿ.
ರಂಡಡು ಅಲ್ಲಿ ಮನೆ ಗೌವ್ರೆ.
ಅವ್ರು ಬೇಡ್ಕೊಂಡ್ರ ಅಷ್ಟ ನಮ್ಮ ಇದದಾವ್ರಿ ಮನ್ಯಗ್. ತಗಿಸ್ ಬಿಡ್ತೀವಿ ಅಂದ್ರ ಅವರು ನಾನಾ ಮಾವ ವಾ ನಮ್ ತಂಗಿ ಮಗನ್ ಕರ್ಕೊಂಡ್ ಹೋಗಿದ್ದೆರೀ.
ಹಾಂ ರೀ.
ಬುಡ್ರಿ ಗಂಡಾ ಹೆಂಡ್ತಿಗರಿಬಿ ಮತ್ತೆ ಕ್ಯುಡಿ ಜಾಡ್ನೀ ಬಳೀ ಹುಡುಗು ದ ಅಂಗಿ ಅದು ಎಲ್ಲ ತಗೊಂಡೋಗಿದ್
ಹಾ ಮಾಡದು ನಮ್ದು ತವ್ರ್ ಮನಿದು ಪದ್ಧತಿ ಐತ್ರಿ.
ಹು ನ್ರಿ.
ಮಾಡಬೇ
ತಗೊಂಡೋಗಿದ್ದೆ ಅವ್ರು ಮತ್ತೆ ನಮ್ತಂಗಿ ಮಗನ್ ಕರ್ ಕೊಂಡೋಗಿದ್ನಲ್ಲ ಅವರು ಕರ್ಕೊಂಡೋಗಿ ಅವ್ನಿಗೆ ಎಂತ ಹೋಗ್ಬೇಕಂತ ಡ್ರೆಸ್ ತಕೊಟ್ಕಳ್ಸಿದ್ರು ಎಲ್ಲಾ ಚಲೋ ಆತ್ರಿ ಒಟ್ಟ ಹುನ್ರಿ. ಅವ್ರದ್ದು ಏನ್ ಚಿಂತೆ ಇಲ್ಲ ಏನ ಸಣ್ಣಾಕಿದ ಬೇಕಿದ್ರ್ ಐತ್ರಿ ನಮ್ಗಿನ್ ಚಿಂತಿ.
ಹ್ಮ ಆಕಿದು ಚಲೋ ಆಕತ್ ತಗೋರಿ. ಅಕೆ ಅಂತಕೆಲ್ಲಾ ಇಂತ ಕೆಲ್ರಿ.
ಹ್ಮ್ ನ್ರಿ.
ಹುಡುಗಿ
ಅಕಿಗ್ ಮತ್ಯಾನ್ ಸಿಕ್ ಕ್ಕತಲ ದೊಡ್ಡಾಕಿಗೆ
ಹ್ಮ ದೇವ್ರ ಹೇಳಿ ಕಣ್ ತಗಿ ತ್ತಾನ್ರಿ ಹೆಂಗಾರ.
ತೋರ್ಸಾಕತೇವ್ರಿ ಅವು ಬರೇ ನೌಕರಿ ಇಲ್ಲದ್ದು ಮನಿ ಇಲ್ಲದ್ದು ಹಿಂಗೆಲ್ಲಾ ಬರಾಕತ್ತವ್ರೀ, ನಾವು ಈಗೆ ತೋರ್ರಿಸಿಲ್ಲ ಚಲೋ ಮತ್ತೇನ್ ಬಂದ್ರ ತೋರ್ಸ್ಬೇಕಂತ ಹೇಳಿ ಸುಮ್ನಾಗ ಹೇಳಿ
ಚಲೋ ಮಂತ್ಯಾನ ಇ . ಹ.
ಕರ್ಸಕತೀವಿ. ಹು. ಮನೆ ಗೇ ರೊಕ್ಕ ಹಾಕುದು ಮತ್ತಕ್ಕಿದ ನಾರ ಪಿಕ್ಸ್ ಆದ್ರೆಕ್ಕಿಗ ರೊಕ್ಕ ಹಾಕ. ನಮ್ ಮನಗು ದುಡಿಯೋ್ರಲ್ಲಾ ಏನಿಲ್ಲ. ಹ. ನಮ್ಮರ ಒಬ್ಬ ಒಬ್ಬ್ರ ಮ್ಯಗಾರ ಹುಡುಗರ್ ದುಡಿತೈತೆ. ಹ್ಮ ನಾವು ಮನೆದರ ಮುಗಿಿಲ್ಲಂತ. ತ್ತ ಸುನ್ನಾಗ್ರ.
ಏನ್ ರೀ.
ಇಲ್ರರಿ ಇನ್ನು ಈಗ ಟೈಲ್ಸ್ ಕಲ್ ಅಷ್ಟ್ ಮುಗದತ್ರೆ ರೀ. ಇನ್ನ ಪೇಂಟ್ ಹಚ್ಬೇಕ್ರಿ ಬಾಗಲ. ಇವು ಎಲ್ಲಾ ಅಂದ್ರ ಮತ್ತ ಒಂದ್ ಎರಡ್ ಲಕ್ಷ ರೂಪಾಯಿ ಬಿಕ್ರಿನ್.
ಎಲ್ಲ.
ಹ್ಮ್ ಎರಡು ಲಕ್ಷ ಮ್ಯಾಗ ಬೇಕಕತ್ತ. ಪತ್ರಿ. ಪೂಜೆಕ ಮತ್ತೆಲ್ಲಾ ಮಂದಿ ಕರಿಬೇಕ ಮತ್ತ ಅವ್ರಿಗೆಲ್ಲ ಸೀರಿ ಪರಿ ತರ್
ಅಷ್ಟ್ರಾಗ ಮಾಡಿ ಮುಗಸುದ್ರಿ ಮತ್ ಮಗಳ ಮದುವೇ ಐತಿ. ಮತ್ತ ಎಲ್ರರಿ ಮುಂದ್. ಏನಾರ ಮಾಡ್ ಮಾಡ ರೀ.
ನಾವು ಅದ ಒಂದೇ ಸಂಕ್ಷಿಪ್ ಮಾಡಿ ಮು ಸುನ್ವಾ ಅಂತ ಹೇಳಿಯ್ರೆ. ನಮ್ಮ್ ಗುಡಿಗೆ ಅ ಜೋರ್ ಮಾಡನ್ ಬಿಡ. ಅದಕ್ ಇದನ್ ಮಾಡ್ತ ಅದು ಅಂತ ಮಾತಾಡ್ರಿ ನೋಡೋನ್ ರೀ ಆಗನ್ ದೇವ್ರ ಹೆಂಗ ಮಾಡತಾನ ಎಲ್ಲಿ ಮತ ಇರ್ತನೋ. ಹಾಗನ್ ಟೈಮ್ದಾಗ ಹೆಂಗ್ ಬರ್ದತ್ ಹಂಗ ಮಾಡಿದು.
ತಗೊರೇಕೆ ನಮ್ ಬಾಳ್ ಶಾಣೈತ್ರಿ ಹುಡುಗಿ.
ಹ್ಮ್
ಮತ್ರಿ ಅದಕ್ ಮಸ್ತಾಗ್ ಎಲ್ಲಾರ ಹೋಗಿದ್ರೇನ್ರಿ ಟ್ರಿಪ್ ಅದು?
ನಾವು ಟ್ರಿಪ್ಪು ಇದಕ್ ಹೋಗಿದ್ದೀವ್ರಿ ಕಾರವಾರಕ್ ಹೋಗಿದ್ದೀವ್ರಿ.
ಹೂನ್ ರೀ.
ಕಂಪ್ನಿಕಡೆಯಿಂದನ ಕರವಾರ್ಕ್ ಹೋಗಿದ್ದೀವ್ರೀ.
ಹ್ಮ ಹಾ
ಹ್ಮ್ ಭಾರಿ ಚಂದ ಆತ್ರಿ ಎಯ್ ಅದ ಕಾರಾರ್ವಾರ್ ಕಷ್ಟ ಕಂಪನಿ ತರ್ಪಿ ಕಳ್ಸಿದ್ರರಿ? ಅಲ್ಲೆಲ್ಲ ಬ್ರಿಜ್ ಗ್ರಿಜ್ ಜ ಭಾರಿ ಐತ್ರಿ.
ಹ್ಮ ಬಸ್ಸಗನ್ರಿ ಏನ್ ಗಾಡಿ ಮಾಡ್
ಇವ್ರ ಗಾಡಿ ಮಾಡಕ್ ಕಳ್ಸಿದ್ರ ರೀಗ ಎಷ್ಟ ಇದ್ರಾರ ಕಂಪ್ನಿಯರೀ.
ಹಾ
ಕೊಳ್ಕಸಿದ್ರ ನಮ್ಗ ಗಾಡಿ ಮಾಡಿ ಅವ್ರ್ದ ಎಲ್ಲಾರೀ.
ಹ್ಮ ಹಾ
ಹೋದ್ ಕಸ ನೋಡ್ಕೊಂಡ್ ಚೆಂದ ಮಟ ಎಂಜಾಯ್ಮೆಂಟ್. ಮಾಡ್ರಿ.
ಹ್ಮ್
ಸಾಯಂಕಾಲ ಮತ್ ಇಷ್ಟೊತ್ತಿಗೆ ಅಂದ್ರ ಮನೆಯಗಾರಿ.
ಹೌದನ್ರಿ.
ಒ ಟ್ರಿಪ್ ಟ್ರಿಪ್ ಹಂಗಾರ ಹೋಗಿ ಹೋಕಿರ್ ಬಿಡ್ರಿಂಗಾರ ಕಂಪ್ನಿ ವತ್ತಿಂತ ಅದು ಎಲ್ಲ.
ಹೊಕ್ಯೆವ್ರಿ ಕಂಪ್ನಿ ಒಂದ ಹೊಕ್ಯವ್ರಿ ನಾವ್ ಮತ್ ನಾವ್ ಸಪ್ರೇಟ್ ನಮ್ ಫ್ಯಾಮಿಲಿ ಎಲ್ಲಾ ಸೇರಿ ಹೋಗ್ತೇವ್ರಿ.
ಹ್ಮ
ಹ್ಮ್
ಮತ್ಮೂರ್ ಹನುಮಪ್ಪಗನ್ ಅನ್ನ ಹಾಕಿದ್ರಲ್ರಿ ಹೋಯ್ ಬರ್ಲಿಲ್ಲನ್ರಿ.
ಇಲ್ರಿ ಹೋಗ್ಲಿಲ್ರರಿ ಅದ ಒಂದ ಬಿಟ್ಟೆ ನೋಡ್ರಿ ನಂಗು ಹೋಗೋದ ಆಗದ ಇಲ್ರರಿ ಈಗ ಮನ್ಯಾಗ್ ಮಗಳದು ಆಪರೇಷನ್ ಆತ್ರಿ.
ಹಾನ್ ರೀ
ಹಿಂಗಾಯಿ ಮನ್ಯಾಗ್ ಮಾಡಾರ ಒಂದ್ ಇಲ್ರಿ ಹಿಂಗಾಯ ಹೋಗ್ಲ ಇಲ್ರರಿ ನಾವು. ಇಲ್ರಿ. ಅದ ಹರಣಿಗಂಟಾಗಿತ್ರಿ.
ಹಾ
ಅದರ್ದು ಅಪರೇಷನ್ ಮಾಡ್ಸಿದೇವ್ರೀ.
ಓ ಎಷ್ಟ್ ಲೋಗು ಆಕಿಗ್ ಅಷ್ಟು ತ್ರಾಸ್ ಆಗೖತ್ ರೀ
ಬಾಳ ತ್ರಾಸ ಆಗಿತ್ರಿ ಅದು ಗಂಟು ಹಂಗಾಗಿ ಎಲ್ಲಿ ತೋರ್ಸಿರನು ಗಂಟೖತ್ ಅಂತತ್ರಿ ಮಾಡ್ಬೇಡಂದಿದ್ರಿ ನಡಿತೖತಂದಿದ್ರಿ.
ಹ್ನ್ ರೀ
ಅಕ್ಕಿಗೆ ತ್ರಾಸ ಬಾಳ ಆತ್ರಿ ಅದ ಊಟಾನ ಕಟ್ಟ್ಬಿಡ್ತರಿ.
ಹಾ ಹಾ ಹಾ
ಮಪ್ಪು ಹೊಂಕಳ ಅಂತೆಲ್ಲಾ ಮಾಡ್ಯಾರ್ರೀ ಹೊಂಕಳ ಸುತ್ತಲು ಅರ್ಧ ಚಂದಪ್ಪಂದು ಮಾಡ್ದಂಗ ಮಾಡ್ಯಾರ ನೋಡ್ರಿ.
ಅಲ್ಲಿ ಮಾಡ್ತಾರೇನ್ರಿ ಅದನ
ಇಲ್ರಿ ಅದು ಅಲ್ಲೇ ಐತಂರಿ ಗಂಟಕ್ಕಿದ.
ಅಕ್ಕಿ ಗಂಟೆಲ್ಲೖತ್ ಅಲ್ಲಿ ಇದನ್ ಮಾಡ್ಯನನ್ರಿ
ಪಂಕಳ್ದಿಗಿಂದ ಒಲಿ. ಹಾಗೀಗ್ ಒಂದ್ ತಿಂಗಳಾತ್ರಿ. ಅಂತೇನಲ್ಲ ಹ್ಮುನ್. ಡ್ರಿ ಪಂಕಳದಾಗಿಂದಾನ ಹೊಲ್ಗಿ ಹಾಕ್ಯಾರ್ ನೋಡ್ರಿ ಅಕಿಗ್. ತ್ರಾಸ್ ಬಹಳಗತ್ರಿ ಹಿಂಗಾಗ್ ಈ ಇಲ್ಲೇಗ ನಮ್ಮನ್ಯಾಗ ಇರ್ವಾಳಕ್ ಅಂತೇಳ್ರಿ ಇಲ್ಲೇ ಕರ್ಕೊಬಂದೇನ್ರಿ.
ಎಲ್ಲಿ ಮಾಡ್ಸಿದ್ರಿ?
ಹ ಶಿಗಾಮಗ ಮಾಡ್ಸಿದ್ರರೀ.
ಅಲ್ಲಿ ಮಾಡಿಸಿಲ್ ಕಳ್ಸ್ಕೊಟಾರನ್ರಿ.
ಹ್ನ್ ರೀ. ನಾನ ಒಂದ್ ನಾಕ್ ದಿನ ಹೋಗಿದ್ನಿರಿ ಷಗ ಅಪ್ರೇಷನಾದಾಗ ಮತ್ ನಮಗೂ ನಡಿಂಗಲ್ಲಲ್ರಿ ಇಲ್ಲಿಗಿನೂ ಮನ್ಯಾಗ ಗಂಡ್ಮಕ್ಳ ಅಷ್ಟೇ ರೀ. ಮಗಾ ಒಬ್ಬಾವ. ನಮ್ಮನೆಯಾರಿ.
ಹಾ
ಏನಾರು ಮಾಡ್ಕೊಂಡ್ ಉಂಡ್ರಿ ನೀವು ಅಂತಂದು ನಾನ ಹೋಗಿ ದ್ದೆರೀ ಮಗಳ್ಕಡೆ.
ಹ್ಮ
ನಾಲ್ಕ್ ದಿನ ಇದ್ ಮತ್ ಇತಕರ್ಕೊಂಬಂದೇರಿ.
ಗಂಡು ಮಕ್ಳಿಗೆ ಇವು ಮನ್ಯಾಗ ಅಡ್ಗೆ ಮಾಡ್ದಂಗಾಗುದಿಲ್ರೀ.
ಆಗಂಗಿಲ್ರಿ ಏನಾರ ಸ್ವಲ್ಪ ಮಾಡ್ಕಣದ್ರಿ ಸಪ್ಪ ಅನ್ನ ಮಾಡ್ಕೊಳದ್ ಆಗಗಿಲ್ರಿ ಮತ್ತೆ ಮನ್ಯಾಗಾರಿಲ್ಲ ಅಂದ್ರೆ ಮತ್ತೆ ಇಂಥ ಟೈಮ್ನ ನಾವುಲ್ಲಿ ನಡಂಗಿಲ್ರಿ. ತಾಯಿಗಳು ಬೇಕಲ್ರಿ. ಹ್ಮ್ ನ್ರಿ ಏ ಅಂತದ್ ಇಂತದ್ ಅವ್ರ್ ಗಂಡನ್ಮನೇರ್ ಹೆಂಗ್ ಮಾಡ್ತಾರ್ರೀ.
ಆಗುದಿಲ್ ಬಿಡ್ರಿ ಅವೆಲ್ಲಾ ತಾಯಿಗೊಳಾದ್ರ ಎಲ್ಲಾ ಹೊಂತತ್ರಿ ಇವುರ್ಗೆ ಮುಜುಗರಾರೀ. ತ್ತಿಗೊಳ್ ಕಡೆ ಮಾಡ್ಸ್ಬೇಕ ಇ
ಹಾ ರೀ ಕಾಲ್ ಮಾಡಿದದು ಅವ್ರ್ ಕಡೆನೆ ನಮ್ಗು ತಿಳಿದಾರ ನಾವ್ ಹೆಂಗ ತರ್ಸ್ಬೇಕ್ರಿ.
ಹೌದೌದ್ರಿ.
ಹಂಗಾಗಿ ನಾನ ಹೋಗಿ ಉಳ್ಕೊಟ್ನೇರಿ. ಒಟ್ಟು ಆರಾಮಾಗ್ಯಾಳ್ರಿ ಹುನ್ರಿ ಹ ಅವರು ಆರ್ ತಿಂಗ್ಳ್ ಹೇಳ್ಯಾರ್ ರಿ. ಹ್ನ್ ರೀ ಆರು ತಿಂಗ್ಳ್ ಹೇಳ್ಯಾರ್ರೀ.
ಹ್ಮ